ಹಂತೆ
ಹ್ಮಗೆ ಏನಲ್ಲಪ್ಪಾ ಸಮ್ಮ ಮುಕೊಂಡಿದ್ದೇ ನೀನ
ನಾನ್ ಮಕ್ಕಬಕ್ ಈಗ
ಮಕಾ ಬ ಮಕಾ ಬ ನು ಮಾಡ್ತದೆ
ಎಷ್ಟೋ ತಿಂಗ ಮುಕ್ಕೊತಿಿಲ್ಲ
ಮೊಕ್ಕಾಯಕ್ಕೆ ಒಂದ ಎರಡು ಅಕ್ಕ ಮೂರು ಅಕ್ಕ
ಫ್ರೀಫೈರ್ ಆಡ ಅದು
ಹ ಅದೇ ಮಸ ಕೆಲ್ಸ
ಹ ಬಿಡ್ಕಿ ಅನ್ಕೊಂಡೆಲ್ಲ ಒಂದ್ರ ಬಿಡ್ರಿ ಅವೆಲ್ಲಾ ಫ್ರೀ ಫೈರ್ ಆಡ್ಬಿಡ್ರಿ
ನೀ ನೀ ಆಡ್ದೇನಾ
ನಾ ಆಡ್ತಿದ್ದೆ ಈಗ್ ಬುಟ್ಟಿನೇ ಮನ್ಸ್ ಬರ್ಲ್ಲ ಸುಮ್ನೆ ಅಲ್ಲ ಈಗ ಯಾರಾರ ಫ್ರೆಂಡ್ಸ್ ಆಡತಾರ
ಇವಾಗ್ಲೇ ನಮ್ ನಮ ಸ್ಕ್ವಾಡ್ ಇರೋದೆ ಇವಾಗಿಂದ ಸ್ಟಾರ್ಟ್
ಎನಿ ವಗನ್ ಸ್ಟಾರ್ಟ್
ಇವಾಗಿಂದಾನೇ ಆಡ್ತೇವಿ ನಾವು ನೈಟ್ ಆಡ್ತೇವಿ
ಆ
ಹಾ
ಟೈಮಿಂಗ್ ಏಳಾಮತಿಯಾ
ಹಾ ಟೈಮಿಂಗ್ ಅನ್ನಂದ್ರೆ ಹಾ ಅದೇ ಗುರುವ ಅದೇ
ಯಾವ ರೀತಿ ಮಾತಾಡ್ತಿಲ್ಲ ನಾಾವ ನಾವು ಸುಮ ಫ್ರೆಂಡ್ ಕರ್ದ್ರ ಅಂದ್ರೆ ಆಡೋದಷ್ಟೇ
ಅಷ್ಟತೇ
ಸ ರಂಕ್
ನಾವು ನಮ್ದೇ ಅದೇಏನಿಲ್ಲ ಸುಮ್ಮನೆ ಆ ಫ್ರೆಂಡ್ಸ್ ಈಗ ಕಾಜುವಲ್ ಆಿ ಕೇರಿತಾರಲ್ಲಾ
ಬಿಡ್ರಿ ಇವೆಲ್ಲಾ ಇವೆಲ್ಲಾ ಬಿಡ್ರಿ ಕಾಸಲ್ಲ ಕರಿ ಬಿಡ್ರ ಇಂತ ಎಲ್ಲ
ನೈಟ್ ಹನ್ನೆರಡು ಒಂದು ಎರಡು ಗಂಟೆ ಫೋನ್ ಮಾಡು ಕಸ್ಮ ಐತೆ ಅಂತ ಪಟ್ಟನ ಆನ್ಲೈನ್ ಬರ್ತನಿ
ಹೌದಾ ಬರ್ತಿಯಲ್ಲ ಕರ
ಹ ನಿಜ್ಜ ಎ ಅ ಮಮೆಟ್ ನಲ್ಲಕರಿ ಮತ್ತೆ ನಾನ್ ಊರಲ್ಲಿ ಇರ್ಬೇಕಾದ್ರೆ ಫೋನ್ ಮಾಡ್ಬೇಡ ಮನೆಯಿಂದ ಕೆಲ ಬರ್ತದೆ
ನಾ ಇಲ್ಲ ಇಲ್ಲ ಊರಾಗಿದ್ದಾಗ ಅಸ್ತಿ ನಾ ಏ್ ಮತ್ತನ್ ಏನೇ ಅಂದಾರ ಎನ್ನಿ ಟೈಮ್ ಅತ್ ಅಂತ
ಎನಿ ಟೈಮ್ ಮನೆಯಿದ್ದ ಮಾತ್ರ ಹಚ್ಬೇಡ ಅಂತ ಅಂದಿರ
ಅಮ್ಮ ಕತ್ತ ಕ ಆಡು
ಮನ ಆಗತ್ತ ಕ್ಯಾರ ಕ್ಯಾರಂತ ನೋಡಿತಾರೆ
ಬಿಡ್ವಲ್ಲ ಆರಾಮಿಂದ ನಿದ್ದಿ ಮಾಡಲರಿ ಫ್ರೀ ಫೈರ್ ಆಡದ ಅದ ಆಡದ ಯಾಕ್ಬೇಕಕ್ಲೈ
ಬೆಳಗ್ಗೆ ಮಲ್ಕೋತಲ್ಲ ಹ ಸ್ಟಡಿ ಮಾಡ್ತೀವಿ್ ಗುರು ಸ್ಟಡಿ ಮಾಡ್ತ ಮಷ್ಟ ಬರುವೋ ನಾವು ಸಾಯಂಕಾಲ
ಸಾಯಂಕಾಲ ಮಾಡ ನಿನ್ಗೆ ಯನ್ ಬೇಡಂದಡಿ ಸ್ಟಡಿ ಮಾಡೋದ್ ಬಗ್ಗೆ ಯಾಸ್ ಮಾತಾಡಂತಾನ ನಾ ನಿನ್ ಹೇಳತಿದ್ದೇನ್ ನೈಟ್ ಮಕ್ಕ್ರೇ ಆಡ್ಬಿಡ್ ನಾನಂದ
ನಾನ ಸ್ಟಡಿ ಅಂದಲ್ಲಾ ಅವಕ್ ನಾನು ಸ್ಟಡಿ ಮಾಡ್ತೇನಿ ಸಾಯಂಕಾಲ
ಈ ಸ್ಟಡಿ ಅಂತ ಯಾವನಂದ ಮಕ್ಕಳ ಅಂತ ನಾಂದಿದ್ದ ಅಕ್ಕ ರ ಮಕ್ಕದ ಕೆಲ ರ ಒಂದ್ ಎಂಟ ಒಂಬತ್ ತಾಸ ಮಕ್ಕ್ರ
ಎಂಟೊಂಬತ್ತ ಆಸ ನಾ ನನ್ ಮಗನ ಮಲ್ಕೊಲ್ಲ ಎಂಟೊಂಬತ್ತ ಆಾಸ
ಯಾವ್ನ್ ಹೇಳಿದೆ ಬ ನಾವ್ ಹತ್ತತ್ತು ತಾಸ ಮಕ್ ಹತಿದ್ರ ಇದಿನ
ನೀನ್ ಹೇಳರಿದ ಎಂಟೊಂಬತ್ತಾಸ ಹತ್ತು ತಾಸ ಅಂತ ಹೇಳಲ್ವಾರ
ಏ ನಾ ಅದೇ ಯಾವನ್ ಯಾಕ ಮಕ್ಕಲ್ಲ ನಾನ ಎಣ ತಾಸ ಮಕ್ಕೊಂಡಿದಿ ಬಿಡ್ರಿ ಇವೆಲ್ಲಾ ಬಿಟ್ಟು ಮಕ್ಕಳ ಕಲರಿ ಸ್ವಲ್ಪ ಏನ ಯಾವ ಭಾಷೆಲ್ಲ ಇದು ಹಾಗೆ ಹೀಗೆ ಎಲ್ಲಿ ಯಾವ ಊರಾಗಿದೆಯ ನಿಮ್ದು
ನಾ ಸುರ್ಪರು
ಸೂಪರ್ ಆಗಿದೆ ಸೂಲ್ಪರ್ ಬಾಷೆ ಮಾತಾಡ್ಲೆ ಫಸ್ಟ್
ಹಂಗಾನಲ್ಲೆ ಬಾ ಇಕಡೆ ಎಲ್ಲ ಬೆಂಗ್ಳೂರ್ ಕಡೆ ಕಡೆ ಎಲ್ಲ ತಿತ್ರರಿಯಡಿ ಬಂದ್ ಬಿಟ್ಟವಲ್ಲಾ
ಆ ಬೆಂಗ್ಳೂರ್ಗಡೆ ತಿರುಗಾಡದ್ ಬೆಂಗ್ಳೂರ್ದಾಗ ಅಷ್ಟೇ ಇದ್ದಾಗ ಮಾತಾಡ್ರಿ ಅಲ್ಲಿ ನಿಮ್ ಊರಾಗ ಹೋದಾಗ ಹಂಗೆ ಮಾತಾಡಿದ್ರ
ಹಂಗ್ ಹಂಗಲ್ಲಲೆ ಅದು ಬರ್ತಾವ ಹಂಗೆ ರೂಢಿ ಆಗಿ ಬಿಟ್ಟಾವ
ಹಂಗೆಲ್ಲ ಬರ್ಬಡ್ದ ಯಾಕ್ ಬರ್ತಾವ್ ಅಲ್ಲ ಈಸರ್ ತಡೀ ನಾನ್ ಈಗ್ ತಡಿ ನಾನ್ ಮಾತಾಡೋದು ನಿಂಗೆ ಹೆಂಗ ಅನ್ಸ್ತಾಯಿತೇ
ಹೆಂಗ ಅನ್ಸ್ತಾದು ಕನ್ನಡನೇ ಮಾತಾಡ ಅಲ್ಲ ಅಲ್ಲ ಕನ್ನಡನೇ ಮಾಡ್ಬೇಕು ಅಂತ ಅನ್ಸ್ತಾದ ಅಪ್ಪಿತಪ್ಪಿ ಕನ್ನಡ ಅಲ್ಲ ಅಂತ ತಂದ್ರೆ ಕ್ಷಮಿಸಬಿಡ್ ನಾನ್ ಅಷ್ಟೇ
ಹಂಗಲ್ಲ ಅಂದ್ರೆ ಒಂದ್ ಸೈಡ್ ಮಾತಾಡ್ದಂಗ ಅನ್ಸ್ ತಾ ಏನ್ ಈ ಕಡೆ ಮಾತಾಡು ಅನ್ಸ್ತಾದ
ಇಲ್ಲಾ ನಮ್ ಸೈಡ್ ಮಾತಾಡ್ದ್ದಂಗೆ ಅನ್ಸ್ತಾದ್ದ
ಟೈಮ್ ನೋಡ ನೀನು ಒಬ್ಬ ಹೇಳಿದ್ ನಂಗೆ ಕೇಳಿದಾರೆ ಎಲ್ಲ ಮಾ ಅಂದ್ರೆ ಯಾರ್ಯಾರು ಕೇಳೇನಲ್ಲ ಅವ್ರೆಲ್ಲಾರು ಬೆಂಗಳೂರ್ ಭಾಷೆ ಅಂತ ಅಂತಾರೆ
ಅವು ಬೆಂಗಳೂರ್ ಬಂದೆ ಅವನು ಮಬ್ಬಾಗ್ಯಾವ ಅಂತ
ಏ ಬೆಂಗ್ಗಳೂರ್ ಬಂದಲ್ಲಲೆ ನಾ ಊರಾಗ ಹೋದಾಗ ಊರಾಗಿದ್ದಾರ ಊರಾಗಿದ್ದಾಗ ಕರೆಕ್ಟ್ ಬ್ರೊ ಅಂತಾರೆ ಹಿಂಗ್ ಮಾತಾಡ್ದ್ರೆ ಏನ್ ಮಾತಾಡ್ಬೇಕಪ್ಪ ನಿನ್ ನೀ ಅಂದ್ರೆ ನೀನ್ ಬೆಂಗ್ಳೂರ್ ಭಾಷೆ ಮಾತಾಡ್ತಲ್ಲ ಅದಕ್ಕೆ ನಿನ್ ಹಂಗೆ ಅನ್ಸಿದ್ ಬಿಡು
ಹ್ಮ್
ಕರೆಕ್ಟ್ ಆಗಿ ಮಾತಾಡಲ್ಲ ಬೆಂಗ್ಳೂರ್ ಭಾಷೆ ಮಾತಾಡತಿವಿ ನಾವ್ ಎಲ್ಲ ಬಿಡ್ಬೇಕು
ಆಯ್ತಾಯ್ತ
ಏನಾಯಿತು
ಬರ್ತಾವ ಬೆಂಗ್ಳೂರ್ ಭಾಷೆ ಮಾತಾಡಿ ಮತ್ ಬೆಂಗಳೂರ್ ಬಂದಾಗ ಮಾತಾಡ್ತೀನಿ ನಾನು
ಫಸ್ಟ್ ಹ್ಮ್
ಹ್ಮ್ ಅ ಉಡುಪಿಯ ಕೊಂದ ಉಡುಪಿಯ ವಷ ಮೇಡಿದ್ನೇ
ಅದ್ ಯಾವುದು
ಏ ಎಂತ ಸಾವು ಮಾಡಾರ್ರ ಎಂತ ಗೊತ್ತುಂಟಾ ನಿಮ್ಗೆ ಹಾ
ಉಡುಪಿನ ಅದು ಮ್ ಮಂಗ್ಗಳೂರೊಳಗೆ ಆ ಟೈಪ್ ಮಾತಾಡಲ್ಲ ಮಂಗ್ಳೂರ್ ಮಂಗ್ಳೂರ್ ಸೈಡ್ ಮಾತಾಡಲ್ಲ ಹಂಗ
ಎಲ್ಲ ಒಂದೆ
ಹೌದಾ
ಹ್ಮ್ ಅರಿ ಹತ್ತು ರೂಪಾಯಿ ಹಾಕಿದ್ರ ಪತ್ತು ರೂಪಾಯಿ ಅಂತವ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಇರುವೆ ಮೂವತ್ ರೂಪಾಯಿ ಹಾಕಿದ್ರೆ ಮುವ ಹಾಂ
ಎಲ್ಲಾ ಭಾಷೆ ಕಲ್ತ ಬಿಡಪ್ಪ
ಹ ಯಾವಾಗ ರಾಜಗೀಗಿದ್ರೆ ಅರಿವು ಸಪ್ಪ ಅಂತಾರ
ಅಲ್ಲಾ ನಮ್ಮಂತರ ಹೋಗ್ಬಿಟ್ರೆ ಕಲಸಲ್ಲಿ
ಯ ಫಸ್ಟ್ ನನಗೆ ಒಂದ್ ವಾರ ತಿಕ್ಕಲಿ ಹಡಿದತ್
ಹೌದಾ ಫುಲ್ ಉಡುಪಿ ಎಲ್ಲ ತಿರ್ಗಾಡ್ಬಿಟ್ಟಿ ಹಂಗಂದ್ರೆ
ಹಾ ಇವಾಗ ನಿಧಿ ಮಂಜುಗೆ ನೋಡು ಮತ್ತೆ
ಹ್ಮ್ ಅಲ್ಲಾ ನೀನ್ ಉಡುಪಿಯ ಎಲ್ಲ ತಿರುಗಡ್ ಬಿಟ್ಟಿಯಾ ಫುಲ್
ಹ್ಮ
ಹ್ಮ ಹ್ಮ
ಉಡುಪಿ ಎಲ್ಲಾ ತಿರುಗಿಡಿ ಬಿಟ್ಟಿ ಮಂಗ್ಳೂರು ಹೋಗೋದಾರಿಲ್ಲ ಅಂದ್ರೆ
ಅಲ್ಲೆ ಅಲ್ಲಾ
ಹ್ಮ್ ಅಂದ್ರೆ ಅರವತ್ ಕಿಲೋಮೀಟರ್ ಅದಪ್ಪ ಅಲ್ಲೆ ಅಂದ್ರೆ
ಹೌದ
ಈ ಕಡೆ ಕೃಷ್ಣ ಮಠ ಸಮುುದ್ರ
ಉಡುಪಿಯಾಗ ಅದಾವ ಅಲ್ಲೇ ನೋಡಾವ ಪ್ಲೇಸಸ್
ಮನಾರದ ಟೂರಿಸ್ಟ್ ಬರ್ತಿರ್ತಾರಲ್ಲ ಮತ್ತೆ ಕೃಷ ಅಂದ್ರೆ ಜಾಸ್ತಿ ಫೇಮಸ್ ಅಂದ್ರೆ ಕೃಷ್ಣ ಮಠ
ಹ್ಮ್ ಹ್ಮ್
ನರೇಂದ್ರ ಮೋದಿ ಬಂದಿತನಾ
ಯಾವಾಗಪ್ಪಾ
ರೀಸೆಂಟ್ ಬಂದಿದ್ದೋ ಇದೇ ವರ್ಷದೊಳಗೆ
ಹೇ ಉಡುಪಿಗೆ
ಉಡುಪಿಗೆ
ಉಡುಪಿಗೆ ಯಾವಾಗ ಬಂದಾಗ್ಲೇ ಹವ
ಬೇಕರೆ ಗೂಗಲ್ನ ಸರ್ಚ್ ಮಾಡಿ ನೋಡ ಬಂದನ
ಮನ್ನ ಬೆಂಗ್ಳೂರು ಬನ್ದ ಭೈ್
ಬೆಂಗ್ಳೂರ್ಗೆಲ್ಲ ಉಡುಪಿ ಬಂದನ ನಾ ಆತನ ಈ ಯಕನ್ ಬೆಂಗ್ಳೂರ ಆಗಿದ್ದೆ ಬೆಂಗ್ಳೂರ ಆಗ ಇದ್ದಲ್ಲ
ನಾನು ಹೋಗಿದ್ದೆ ಹ ಹ್ಮ್
ಬಿಟ್ರಲಿ ಓದದ ಕಾಣಿಸ
ಏ ಕಾಲೇಜ್ ಅವ್ರರು ಕರ್ಕೊಂಡು ಹೋಗಿದ್ರು ಪುಡ್ರಲ್ಲ
ಕಾಲೇಜ್ ಅವ್ರ ಕರ್ಕೊಂಡ ಬ್ರ ಯಾವಾಗ್ನಅವ್ರನೇವ್ರ ನೋಡ ಬಂದಿ ನ ಕಾಲಜ್ ನಾ ಓದಕ್ ಬಂದಿ ನಾ ಓದ್ತೀನಿ ನ ಬರಲ್ಲ ಅಂತ ನಿಮಗ್ ಸ್ವಲ್ಪ ಗ್ಯಾಪ್ ಸಿಕ್ಕರ ಸಾಕ ಯಕಡೆ ನೋಡಿ ಹೋಗ್ಬೇಕ ನೀವತ್ರಿ ಹ ಸಂಡೆ ಮನೆ ಓದಬೇಕು ಕುಂತು
ಹಂಗೋದವ್ರೀ ಮತ್ ನಾವ್ ಮತ್ತತ್ ಎಲ್ಲಾ ಕ್ರ್ಯಾಕ್ ಮಾಡಿ ಬಿಡ್ತೇವಿ ಸುಮಮ್ಮನೆ ಬೇಡ ಬೇಡ ಬೇಡ ಏ ಬೇರೆ ಚಾನ್ಸ್ ಕೊಡಂಬೈಿ ನಾವೇ ಕ್ರ್ಯಾಕ್ ಮಾಡಿದ್ರ ಹಂಗೆ ಇಷ್ಟ್ರೀ ಮುಂದ ಕೂಡ್ಸಮ ಈಗೆಲ್ಲಾ ಬೇಡ ಜಾಸ್ತಿ ಇದ ಮಾಡೋದು ಬೇಡ ಸಾಕತ್ು ಸ್ಲೋ ಆಗಿ ಇಲ್ ಕೇಳುವ ಸ್ಲೋ ಆಗಿ ಮಾಡ್ಕೊಂತ ಹೋಗ್ಬ ಲೈಫ್ ಳ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಸುಮ್ನೆ ಓದ್ ಓದ ಓದ ಅಂದ್ರೆ ಏನಾಗಲ್ಲ
ಎಂಜಾಯ್ ಮಾಡೋ ಲೈಫ್ ಮುಗತದ ಪಿ ಯು ಸೀ ನ ಲಾಸ್ಟ್
ಕೇಳ ಇದ ಈ ಈ ಏಜ್ ಎಂಜಾಯ್ ಮಾಡದೆ ನೀ ನಾನ್ ಎಲ್ಲಾ ಎಂಜಾಯ್ ಕೇಳೋ ನಾನನ್ ಎಲ್ಲಾ ಫುಲ್ ಎಂಜಾಯ್ ಮಾಡಂತ ಹೇಳಂತಿಲ್ಲ ಅದ ಅದು ಮಾಡುವ ಅದು ದುಡು ಮಾಡ ಅಂತಂತನಿ ಅಷ್ಟೇ ನೀನ್ ಬರೇ ಓದ್ತೀನಿ ಅಂತ ಹ್ಮ್ ಹ್ಮ್
ಹಾಗಲ್ಲ
ಎಂಜಾಯ್ ನ ಮಾಡ್ಬೇಕು ಓದ್ಬೇಕು ನೀನ್ ಹಂಗಂತ ಓದದ್ ಬಿಟ್ಟ ಬಿಟ್ಟು ಎಂಜಾಯ್ ಮಾಡ ಅಂತ ಹೇಳಾಗಿಲ್ಲ
ನಾನ ಆತರ ಪೂರಾ ಎಂಜಾಯ್ ಮಾಡ ಅಂತ ಹೇಳಿಲ್ ನಾನ
ಯ್ ಹಂಗೆ ಹೇಳ್ದಲ್ಲಲೇ ಸಂಡೆ ಇದ್ರು ಹೋಗ್ ಅಂದಿ ಸಂಡೆ ಇದ್ರೆ ಯಾವಗ ಆಗುತೆ ಲೇ
ಸಂಡೆ ಓದ್ಬೇಕು ಅವ್ರ ನೀರ್ ನೂರಕ್ ಹೋಗ್ ಬಂದಿದ್ದಾನ
ಹ್ಮ ಮತ್ತೆಲ್ಲಿ ಅವರು ಯಾವಾಗ ಒಂದ್ಸತೆ ಬಂದಿಡ್ತಾರ ಹೋಗ್ಬೇಕು ದೇ ಅವ್ರ ಇವ್ರಂತ ಅಲ್ಲಿ ಪಿ ಎಂ ಪಿಎಂ ಲೇ ಅದು
ಏ ಅವನು ಅಂತ ನೀನ್ ಏಕವಚಂದ ಮಾತಾಡು ತಪ್ಪ ಅಲ್ಲದು
ಏ ನಾನ್ ಏಕವಚನ ಬಗ್ಗೆ ಮಾತಾಡ್ಲಿಲ್ಲ ರೀ ಅಂದ್ರೆ ಅವನ್ ನೋಡಕ ಇ ಅವನ್ ಅವನೇ ಅಂತನಂತ ಕೇಳುವ ನಾನ್ ನಿನ್ಗ್ ಹಂಗ ಹೇಳಿಲ್ಲ ಈಗ ನೋಡಂದ್ ಫೇಮಸ್ ಅಲ್ಲಾ ಸ್ವಪ ಅದಿಕ್ಕೆ ಅವ್ನ್ ಅವನ್ ನೋಡಾಕ್ ಹೋಗ್ಲಾರ ಮತ್ತ್ಯಾರ್ ನೋಡಕ್ ಹೋಗ್ಬೇಕಪ್ಪಾ
ಅವರು ಅನ್ಬೇಕು ಸ್ವಲ್ಪ ದೊಡ್ಡವರಲ್ಲ ಫೇಮಸ್ ಅಲ್ಲ
ಇರ್ಲಿ ಬಿಡ ಏನಾಯ್ತ ಗ್ರಾಮರ್ ಮಿಸ್ಟೇಕ್ ಆತಾವ ಎಲ್ಲ ಅವೆಲ್ಲಾ ಲೆಕ್ಕ ಕಕ್ಕೆ ಹಾಕೋಬಾರದು ಕುರಿಕೆ ಆಗೋಲ್ಲ ನನ್ ಎಲ್ಲಿ ಥೋ ನಾನ್ ನೀನ ಏನನ ಅಂದ್ರೆ ನಾನನ್ ಏನ ಅನ್ಲ್ಲ ಅಾನ ಯಾರು
ಹ್ಮ್
ಅನಲ್ಲ ಅದ ಏಷ್ಟಐತ ಹೇಳಗ ಅನ್ಕ ನೀನು ಒಬ್ಬ ಇಂಡಿಯನ್ ಸಿಟಿಜನ್ ಆಗಿ ಅನ್ನ್ಕಬೀಡು
ಅವಾಗ ಏನನ ನಿನ್ನ ರಿವರ್ಸ್ ಹೊಡಿ ಬೇಕು ಹೊಲ್ಲಿ ಅವಾಗ ಹೇಳ್ತೀನಿ ನಾನು
ಹಾ ನಾನ್ಯಾಕೆ ಹೊಡೆಲಿ ಯಪ್ಪಾ ನಾನನ್ ಏನ
ಎಲ್ಲ ಒಡೆಯಲ್ಲ ಅಕಸ್ಮಾತ್ ಓಡದ ಎಂದ್ರ
ಒಡ್ದ ಅಂದ್ರ ಹೊಡಿದೀರ್ತೀನಿ ನೋಡ ಅಷ್ಟ
ಲೇ ಒಂದ ಕಡೆ ನಿಂದ್ರು ಲೆ ಮೊದ್ಲ
ಏನ ಇಲ್ಲ
ಹ್ಮ
ಏ ಏನ್ ಹೊಡ್ಯಲ್ಲ ಮತ್ತೇನ್ ಸಮಾಚಾರ ಫುಲ್ ಜೋರ ಅಂತಲ್ಲ ಪಾರ್ಟಿ ಜೋರ ಅಂತ
ಹಲೋ ಹಲೋ
ಹ ನೀನ ಏನ್ ಲೆ ಕೇಳತಾ ಇಲ್ಲ
ಹಾ ಏನ
ಪಾರ್ಟಿ ಫುಲ್ ಜೋರ್ ಅಂತ ಅಂತ ಅಂದೆ
ಹ ಪಾಟಿ ಏನು ಜೋರ ಇಲ್ಲಪ
ಮತ್ತೆ
ಚಿಕನ್ ಮಾಡಿದ್ವಿ ಉಂಡಿವಿ ರೊಟ್ಟಿ ತರ್ಸಿದ್ವಿ ಹೊರಗ
ಹ್ಮ್ ಎಷ್ಟಜಾನ
ಹ
ನ ಫೋನ್ ಬರ ಹತದ ಆಮೇಲೆ ಮಾಡ್ತೀನಿ
ಹೌದಾ ಸರಿ